ಕೇಳಿಸ್ತಾಕ್ಕ ವಾಯ್ಸ್.
ಹೇಳರಮ್ಮ ಹ ಕೇಳಿಸುತ್ತೆ.
ಕೇಳಿಸ್ತಾದಕ್ಕ.
ಕೇಳ್ಸುತ್ತೆ- ಕೇಳ್ಸುತ್ತೆ ನಿಮ ಕೆೇಳ್ತ್ಸಾ ಇದೇನಾ
ಆಯ್ತಕ್ಕಾ ನ
ಊಟ ಆಯ್ತು ಏನ್ ಅಡಗೆ ಮಾಡಿದ್ರಿ
ಹ್ಮ್, ಕೇಳಿಸ್ತೈಯ್ತೆ
ಹಲೋ, ಅದೇ ಏನ್ ಊಟ ಇವತ್ತು ಅಂದೆ
ಅನ್ನ, ಸಾರ ಅ್ಣ ಸಾಮರ ಅ
ಹಾ, ಕೇಳಿಸ್ತ ಕೇಳಿಸ್ತ ನಮ್ದು ಅನ್ನ ಸಾರು ಕೇಳಿಸ್ತು. ನನ್ ವಾಯ್ಸ್ ಕ್ಲಿಯರ್ ಇದೆನಾ ನಿಮ್ಗ. ಹಲೋ, ಹಲೋ ಹಲೋ, -
ಹ್ಮ್, ಕೆ ಕೇಳಸ್ತಾ ಇದೆ ಅಕ್ಕಾ
ಸರಿ, ಸರಿ
ಕೇಳಿಸ್ತೈ ಇತ ಮಾಮ ಓ ಕೇಳಿಸ್ತಾ ತಾ
ನಿನ್ನ ವಾಯ್ಸ್ ಕೇಳಸ್ತಾ ಇಲ್ಲಾ ಬ್ರೇಕ್ ಆಗ್ತಾ ಇದೆ.
ಹಲೋ,
ಹಲೋ,
ನಿಂದು ಕೇಸ್ತಾ ಇದೆ. ನಂದು ಕೇ
ನಿಮ್ದು ನನಗೆ ಬ್ರೇಕ್ ಆಗ್ತಾ ಇದೆ. ಕಟ್ ಕಟ್ಟಾಗಿ ಕೇಳಿಸ್ತಾ ಇದೆ. ಹ ಅದೇ ಹಾ, ಇವಾಗ ಕೇಳಿಸ್ತಾಇದೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ.
ಹೇಳಕ್ಕಾ
ಮಕ್ಕಳು ಎಷ್ಟ ಜನಾ
ಕೆಳ್ಸೈತೆ ಒಬ್ಬತ್ತೆ ಕ ಮಗ
ಒಬ್ಬನೇನ ಎಷ್ಟನೇ ಕ್ಲಾಸ್ ಓದುತ್ತಾನೆ.
ಹ ಹ ಇನ್ನು ಇವಾಗ ಉಪ್ಪಿಟ್ಟು ಸಾಲಿಗೆ ಹೊಯ್ತನಕ್ಕಾ.
ಹೌದಾ
ಹ್ಮ್ ಮನೆಯಿಂದ ಹೋಯ್ತಾದ್ದೀವಿ. ನೀ ಅಕ್ಕಾ
ನನಿಗಾ ಇಬ್ರು ಇದಾರಮ್ಮ ಒಂದ ಮಗಳು, ಮಗಾ-
ಅದೇ ಡಿ ಪಿ ಇಟ್ಟಿದ್ರಲ್ಲ ಅವರಲ್ಲಾ ಹ್ಮ್,
ಹಾ, ಡಿ ಪಿ ನಗಿದ್ದೀರ ಅವಳು ಮಗಳು, ಮಗ ಅವ್ಳ್ಆರನೇ ಕ್ಲಾಸ್ ಇವನ್ ಎಲ್, ಕೆ, ಜಿ.
ಹ್ಮ್,
ಅವಳು ಆದರ್ಶ ಸ್ಕೂಲ್ ಗೆ ಹೋಗತಾಳೆ. ಮೊನ್ನೆ ಆರನೇ ಕ್ಲಾಸ್ ಸೀಟ್ ಬಂದಿತ್ಆದರ್ಶ ಸ್ಕೂಲ ಅ ಫ್ರೀ ಸೀಟ್. ಎಕ್ಸಾಮ್ ಬರ್ಸಿದ್ದೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ಲು ನಾಲ್ಕನೇ ಲಿಸ್ಟಲ್ಲಿ ಹೆಸ್ರು ಬಂತ ಅವಳ್ದು ಕೌನ್ಸ್ಲಿಂಗ್ ಮಾಡಿ ಸೀಟ್ ಕೊಟ್ಟರು ಅವ್ರು.
ಹ್ಮ್
ಅದು ಮೊದ್ಲು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೆ ಈ ಗೌರ್ಮೆಂಟ ಸ್ಕೂಲ್. ಅಲ್ಲಿಗೆ ಹೋಗುತ್ತಿದ್ದಾಳೆ.
ಹ್ಮ್
ನಮ್ಮ ಮಗ ಬಂದ್ಬಿಟ್ಟು ಎಲ್ ಕೆ ಜಿ ಪ್ರೈವೇಟ್ ಸ್ಕೂಲಿಗೆ ಹಾಕಿದೆ.
ಹ್ಮ್
ಮತ್ತ ಮನೆಯವ್ರು ಏನ್ ಕೆಲಸ ಮಾಡ್ತಾರ.
ನಾವು ನಮ್ಮ್ ಮನೆಯವರು ಇಬ್ರೂ ಒಂದೇ ಬ್ಯಾಂಕ್ ಕೆಲಸ ಮಾಡ್ತೀವಕ್ಕ.
ಒಂದೇ ಬ್ಯಾಂಕ್ ಅಲ್ಲೇ.
ಹ್ಮ್
ಯಾವ ಊರು ನಿಮ್ ಫ್ರೆಂಡ್.
ಹಿರಿಯೇರಿ ಕ್ರಾಸ ಅಲ್ಲಿ ಮಾಡ್ತೀವಕ್ಕ ನಮ್ದು ಬಂದು ದಸಾಪುರ.
ಇಲ್ಲಿ ಏನ್ ಬರುತ್ತೆ ಅದು.
ತಿರುಗೇರಿ ಹತ್ರ.
ಬಳ್ಳಾರಿ ಡಿಸ್ಟಿಹೇ ಅಲ್ವಾ.
ಹಾ ಬಳ್ಳಾರಿ ಡಿಸ್ಟ್ರಿಕ್ಗೆ ಸಿಗೇರಿ ಕೇಳೀರ್ತೀರಲ್.
ಹಾಹಾ ಹೇಳಿದ್ನಲ್ಲ ಸಿರಿಗೆರಿ.
ನೀವಪ್ಪ ಅದೇ ಕಾಡದು ಅಂದೆ.
ನಮ್ ಅದೇ ಕೆಲ್ಸ. ನಾನ್ ಹೌಸ್ ವೈಫ್ ಇದ್ದೆ ಹತ್ತು ವರ್ಷ. ಇದೆ ಈ ಫಸ್ಟ್ ಇದೇ ಕೆಲ್ಸನ ಸ್ಟಾರ್ಟ್ ಮಾಡಿದು ಮಕ್ಕಳು ದೊಡ್ಡೋರ ಆದ್ರಲ್ಲ ಸ್ಕೂಲ್ ಹೋಗ್ತಾರ ಅಂತ. ಹಾ
ಹ್ಮ್
ಮನೇಲಿ ಇರೋ ಬದ್ಲು ಕೆಲ್ಸಕ್ ಹೋಗೋಣ ಅಂತ ಇದೇ ಫಸ್ಟ್ ಇದೇ ವರ್ಕ್ ಮಾಡ್ತಿರೋದು. ತೋಟ ಕೆಲಸ. ಕಡಿಮೆ ಆಗಿದೆ ಆಲ್ ಸ್ಟಾರ್ಟಿಂಗ್ ಚೆನ್ನಾಗ್ ಮಾಡಿದೆ. ಈಗ ಜನ ಎಲ್ಲ ಮಾಡ್ಸ್ಕೊಂಡಿದಾರಲ್ಲ ಎಲ್ಲ ಏರಿಯಾಗಳು ಕವರ್ ಮಾಡ್ಬಿಟ್ಟಿವವಿ.
ಹ್ಮ್ಹ್ಮ್
ಜನ ಮಾಡಿಸಿಕೊಳೋದು ಕಡಿಮೆ. ಭಜ್ರ ಇವಾಗ ಬರೀ ಯೋಜನೆ ಕಾರ್ಡ್ ಅಂತಾರೇ.
ಹ್ಮ್
ಕೆಲವೊಬ್ರು ಮಾಡ್ಸ್ಕೊಂತಾರೆ ಕೆಲವೊಬ್ರು ಮಾಡ್ಸ್ಕೊನಲ್ಲ.
ಹ್ಮ್
ಇದು ಕೆೇಳ ಅರ್ಥ ಆಗುತ್ತೆ ಅರ್ಥ ಆಗಿರೋ್ರು ಮಾಡಿಸಿ. ಅಂದ್ರೆ ಕೆಲವೋಬ್ರು ಮಾಡಿಸಿಕೊಳೋಲ್ಲ.
ಹ್ಮ್
ಅಂದ್ರೆ ತೀರಗ್ಬೇಕು ತಿಗಿತಿರ್ಗಿ ಸಾಕಗುತ್ತೆ ಕೆಲವು ಒಂದು ಸರಿ. ಇತ್ತೀಚಿ ಕಡಿಮೆ ಆಗದ.
ಇಲ್ಲೇ ನಮ್ಮ್ ಊರಗಂದೆ ಲೋಕಲ್ ಮಾಡಿಬೇಕೇಕಂದ. ಹ್ಮ್ ನಮ್ಮ ಊರಲ್ಲಿ ಅಂದೇ ಮಾಡ್ದ. ಹಾ ಕ್ರಾಪ್ ಸರ್ವೆ ಎಂಟ್ರಿ ಡಾಟಾ ಇದೆಯಲಕ್ಕ. ಡಾಟಾ ಇದೆ ಎಂಟ್ರಿ ಮಾಡ್ರಿ ಅಂತ ಹೇಳಿದಾರ ಮಾಡ್ತೇವಿ.
ನಿಮಗೆ ಅದೇ ಈಸಿ ಆಗುತ್ತೆ ಚೆನ್ನಾಗಿದೆ.
ಹ್ಮ್ ಇದೇ ನಮ್ಮ ಹೆಣ್ಮಗ್ ಕೊಟ್ಟಿವಲ್ಲ ಅವ್ರು ಗಂಡನೇ ಮಾಡ್ತಾರೇ ಕ್ರಾಪ್ ಸರ್ವೇನಾ. ಅವ್ರ ಹತ್ರ ಹಾಕ್ಸ್ಕೊಂಡಿದ
ಹ್ಮ್, ಅದೇ ಯೋಜನೆ ಕಾರ್ಡ್ ಕೊಡ್ತಾ ಇದೀರಾ ನೀವು
ಹ್ಮ್, ಕೊಡ್ತಿದ್ದೇನ ಅಕ್ಕ ನಮ್ ಬ್ಯಾಂಕಿಗೆ ಬಂದವರಿಗೆಲ್ಲ ಕೊಡ್ತಾ ಇದ್ದೀನಿ.
ಹ್ಮ್ ಹ್ಮ
ಹ್ಞೂ ಹೊರಗೇನು ಹೋಗಿಲ್ಲಾ ಇದೇ ನಮ್ ಬ್ಯಾಂಕಗೆ ಹಡ ಹ ಎನ್ ಬೇಕಾರಕ್ಕ ಒಂದ್ ತಿಂಗಳು ಕ್ಯಾಶಿಯರು ಒಂದ್ ತಿಂಗ್ಗಳು ಹಂಗೆ ರೊಟೇಶನ್ ನಾವು ಮೂವರೆ ಇದ್ದೀವಿ, ರೊಟೇಶನ್ ಆಕ್ತಾನೇ ಇರ್ತೀವಿ.
ಅಂದ್ರೆ ಪ್ರೈವೇಟ್ ಬ್ಯಾಂಕ್ ಅಲ್ಲ ಇದು.
ಹ್ಮ್, ಪ್ರೈವೇಟ್ ಬ್ಯಾಂಕ್ ಅಕ್ಕಾ
ಹಾ ಹಾ
ನಾವ್ ಶೇರ್ ಅಮೌಂಟ್ ಆಗಿ ಬರ್ತೇವಿ ಹ್ಮ್.
ಓಕೆ, ಲೋನ್ ಗಳೆಲ್ಲ ಕೊಡ್ತೀರಾ
ಹಾ, ಲೋನ್ ಕೊಡ್ತೀವಿ.
ಹ್ಮ್
ಪಿಗ್ಮಿ ಕಡ್ತಾರ ಅಕ್ಕಾ ಡೈಲಿ ಅವ್ರೆ ಲೋನ್ ಕೊಡ್ತಾರೆ.
ಅವ್ರೇ ಬಂದು ಕೊಡ್ತಾರೆ ನೀವೇನು ಪಿಗ್ನಿ ಕಟ್ಸ್ಕೊಳಕೆ
ಹೋಗಿ ಕಟ್ಸಕೊಂಬರ್ಬೇಕ್ಕ ಕಟ್ಸಂಬದರಿಗೆ ಕಮಿಷನ್ ಕೊಡ್ತೀವಿ.
ಕೆ ಕೆ ಅಂದ್ರೆ ಅವ್ರು ಕಟ್ಸ್ಕೊಂಡ್ ಬರೋರಿಗೆ ಅವ್ರು ಬೇರೆ ಇರ್ತಾರ ನೀವಲ್ಲಾ.
ಇಲ್ಲ ನಮ್ಮ್ ಮನೆಯವರು ಇದ್ದಾರೆ ಅವ್ರು ಅಣ್ಣಾ ಇದ್ದಾರೆ. ಬೇರೆಯವರು ಇಬ್ಬರು ನಿಟ್ಟವ ನಮ್ಮ್ ಮನೆಯವರ್ಗೂನ ಕಟ್ಸಂ ಬರ್ತಾರ.
ಹ್ಮ್ ಹ್ಮ್ ಹ್ಮ್ ಅದ
ನಿ್ ಮನ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಕ್ರಾಪ್ ಸರ್ವೆ ಇಂತವ ಮಾಡ್ತೀವಿ.
ಹಾ, ಹೌದೌದು - ಇ ಉಳಕಿದ್ದವರೆ ಎಚ್ಚಿಗಿಲ ಅವ್ರು ಎಲ್ಲ ಚನ್ನಾಗಿ ಮಾಡ್ತೀದ್ದಾರೆ ಯಾಕೆ ಒಂದ ಎರಡು ದಿನ ಸೈಲೆಂಟ್ ಆಗಾರ ಅವರು.
ಅದೇನ ಬೇರೆ ಕೆಲ್ಸ ಮಾಡ್ತಿದಾರ ಅಂತ ಅಂದ್ರಿ ಈ ಸಾರಿ.
ಅಂದ್ರೆ ಎಸ್ ಐ ಆರ್ ಇದು ಫಾರ್ಮ್ ಫಿಲ್ಅಪ್ ಮಾಡೋದು ಒಬ್ಬ ರಿದಂಗ ಇದಾರೆ ಎಲ್ರು.
ಹ್ಮ್್ಮ್ ಹ
ಅವಾ ಈಗ ಒಂದು ಒಂದು ಫಾರ್ಮ್ ಫಿಲ್ಅಪ್ ಮಾಡಕ್ಕೆೆ ಐವತ್ತು ರೂಪಾಯಿಎನ್ ತಗೊತಿದಾರಂತೆ.
ಹ್ಮ್,
ಅದು ಸೊ ಹಂಗಾಗಿ ಹೆಂಗೆ ಹೋಗಿದಾರೇನೊ ಅಂತ ಸರ್ ಹಾಗೆ ಗೆಸ್ಸು ಯಾರು ಹೇಳಿಲ್ಲ ಹಿಂಗ ಹೋಗತಿದೀವ ಅಂತ ಸರ್ಗೆಸ ಮಾಡ್ತಿದಾರೆ ಆತರ.
ಹ್ಮ್ ಮನೆಯವರಕ್ಕಾ
ನಮ್ಮಮನೆಯವರು ಕಟಿಂಗ್ ಶಾಪ್ ಕೆಲಸ ಮಾಡ್ತಾರೆ. ನಮ್ದ ವೃತ್ತಿ ಜೀವನ ಅದು ಏನಂತಾರೆ ನಮ್ಮ ಕುಲ ಕಸುಬು ಅದೇ ಹಲೋ,
ಹ್ಮ್,
ಹ್ಮ್ತ
ಹ್ಮ ಹ್ಮ್ ಅದೇ ಅಕ್ಕ. ನಾಳೆನ ಕಟ್ ಬರ್ತಾರಸ ಬಳ್ಳಾರಿ ಬರ್ತಾರ ಅಕ್ಕ ಅವಾಗ ಕೊಡ್ತಾರ ಅಕ್ಕ ಕುಕ್ಕರ್.
ಹ್ಮ್.
ಹಲೋ ಹ್ಮ ಹ್ಮ್ ಅದೇ ಬಸ್ಸಿಗೆ ಇಟ್ರೆ. ಮತ್ತೆ ಇದು. ಪ್ರಾಬ್ಲಮ್ ಆಗ್ತ ಅಂತ ಅವ್ರು ನಮ್ ಮನೆಯವರು ಹೋಗ್ತಾರ ಅಂದ್ರು ನಾಳೆ ನಡ್ದ ಕ್ಯಾಶ್ ಆಗ್ತಾರ. ಬ್ಯಾಂಕಿಗೆ ಬಂದ್ ಹಾಕ್ಬೇಕಲ್ಲಿ ಅವಾಗ ಕೊಟ್ ಬರ್ತೀನಿ ಅಂದ್ರು. ನಾನ್ ಅವರು ಪ್ರೆಸರ್ಟ್ ಇಟ್ಟಿದ್ದೀನಿ ಕೊಟ್ಟ ಬಾ ಎಷ್ಟು ದಿನ ಆಯ್ತಂತ
ಹ್ಮ್ ಹ್ಮ್
ಹೋಗ್ತೀನಿ ಹೋಗ್ತೀನಿ ಅಂತ ಸುಮ್ನೆ.
ಇಲ್ಲ ನಾನು.
ಬಿಸ್ನೆಸ್ ಮಾಡಕ್ ಸೀರೆ ಬಿಸ್ನೆಸ್ ಮಾಡಬೇಕು.
ನಮ್ಮ ಏರಿಯಾದಲ್ಲಿ ಇದ್ದಾರಮ್ಮ ಈಕಡೆ ಒಂದ ಓಣೆಯಂದ ಇದಾರಾ ಈಕಡ ಒಂದು ಓಣೆಯಂದ ಇದ್ದಾರೇ.
ಹ್ಮ್.
ತಗೊಂಡ್ರರು ಅದೆಲ್ಲ ಜಾಸ್ತಿ ಎಲ್ಲಾರೂ ಉದ್ರಿ ಇಡ್ತಾರ ಕೊಡೋದು ಕಡಿಮೆ. ಹ್ಮ್ ಇವಾಗ ಮನೆ ಪಕ್ಕದಲ್ಲ ಪರಿಚಯ ಇರ್ತಾರ. ಬಾಯಿಬಿಟ್ಟು ಕೇಳಗು ಇಲ್ಲ ಏನಿಲ್ಲ
ಸ್ವಲ್ಪ ಬಿಟ್ಕೊಡೋದಾದ್ರೆ ಜಾಸ್ತಿ ಆಗತ್ತ ಮತ್ತೆ.
ನಮ್ದು ಇರೋದ್ರ ಸ್ವಲ್ಪಲ ಇದ್ದಂತಗಣಿ ಎಲ್ಲ ಕಮ್ಮಿ ಇರೋ ತರನೇ ಬರುತ್ತೆ ನಮ್ದು. ಅಷ್ಟಾಗಿ ವ್ಯಾಪಾರ ಆಗಂತು ಬಲ್ಲ ಇದೆ.
ಹ್ಮ್.
ನಾವು ಸೇರಿ ಬಿಸ್ನೆಸ್ ಮಾಡಿದರೂ ಕೂಡ ನಮಗೆ ಲಾಸ ಆಗುತ್ತೆ.
ಸ್ವಂತ ಮನೆದೆನಕ ಬಾಡಿಗೆ ಇದ್ದೀರಾ.
ಸ್ವಂತನೆ ಮನೆ ಹಳೆ ಮನೆ ಇದ ನಂಗೆ ಬಾಡಿಗಳು ಕಟ್ಟ.
ಹ್ಮ್ ಹ್ಮ್
ಹಾಗಾಗಿ ಸ್ವಂತ ಮನೇಲಿ
ಅ ಇವು ತಾತನವಾರ ಕಾಲದ ಮನೆ ಅಂತೆ.
ಹ್ಮ್.
ಹಳೆದ ಆಗಿದೆ ಇನ್ನ ಬಾಡಿಗೆ ಹೋದ್ರೆ ಬಾಡಗೆ ಜಾಸ್ತಿ ಇದ್ದಾವಲ್ಲ. ಹಂಗ ಅದು ಕಟಕ್ಕೆ ಆಗಲ್ಲ ಅಂತ ಅದೇ ಅಳೆ ಮನೆಯಲ್ಲೇ ಇದ್ವಿ.
ಹ್ಮ್
ನಿಂದುಮ್ಮ ಸ್ವಂತ ಮನೇನ
ಹ್ಮ್
ಹಲೋ ನಿಮ್ದು ಸ್ವಂತ ಮನೇನಾ ಅಂದೇ.
ಹಾ ಕುಟುಂಬ ಫ್ಯಾಮಿಲಿ ಐತಕ್ಕ.
ಸಣ್ಣ ಫ್ಯಾಮಿಲಿ
ಹಾ
ಹ್ಮ್ ಎಷ್ಟ್ ಜನ ಇರ್ತೀರ ಮನೇಲಿ.
ನಮ್ಮ ಅತ್ತೆ ನಮ್ಮ ಮಾಮ್ಮ ನಮ್ಮ ಮಾಮ್ಮ ನಮ್ಮ ಅಕ್ಕ ನಾನು ನನ್ನ ಗಂಡ ಅವ್ರ ಮೂವರ.
ಹ್ಮ್ ಜಾಯಿಂಟ್ ಫ್ಯಾಮಿಲಿ ಹ್ಮ್
ಹ ನಂಬರ
ಹುಂ ಪರವಾಗಿಲ್ಈಗಿನ ಕಾಲ್ದಾಗ ಜಾಯಿಂಟ್ ಫ್ಯಾಮಿಲಿ ಇದಾವ ಹಂಗಾದ್ರ
ಹಾ ಇದಾ ರಿ
ನಮ್ಮದನ್ ಜಾಯಿಂಟ್ ಫ್ಯಾಮಿಲಿ ನಮ ನಮ್ದನು ಜಾಯಿಂಟ್ ಫ್ಯಾಮ್ಲಿನೇ ಅಂದ್ರೆ ನಮ್ಮ ಭಾವಾ ನಮ್ಮ್ ಅಕ್ಕಾ ಅಕ್ಕ ಅವ್ರ ಇಬ್ಬರು ಮಕ್ಕಳು ನಾನು ನನ್ ಗಂಡ ಇಬ್ಬರು ಮಕ್ಕಳು ನಾವು ಎಂಟ ಜನಾ ಇರತೀವ ನಾವು ಮನೆಯಾಗ
ಹುಂ ನಮ್ದ್ ಇದ ಚೆನ್ನಾಗಿ ನಾವ ಒಂದ ಅಂದ್ರೆ ಚೆನ್ನಾಗಲ್ಲಾ
ಹೌದೌದು ಸರಿ ತಗೊಳ್ಳಿ ಓಕೆ ನಾ ಹೌದವ್ವ ಹೌದು ಹಂಗಿದ್ರ ಚೆನ್ನಗೆ ಸಿಂಗಲ್ ಇದ್ರೆ ಅದು ಚೆನ್ನಾಗಿರಿಲ್ ಆಯ್ತು ತಗೊಳ್ರಿ ಓಕೆನಾ ಸರಿಮ್ಮಾ
ಇಲ್ಲ ಅಕ್ಕಾ ಇನ್ನ ರೇ
ಆ ರಿ
ಇನ್ ಟೈಮ್ ಆಗಿಲ್ಲಕ್ಕಾ
ಹತ್ತ ನಿಮಿಷಾ
ಹಲೋ ಇಲ್ಲಾ ಅನ್ನೋದು ನಿಮಿಷಾ ಹನ್ನೊಂದ್ ನಿಮಿಷಾ
ಸರ್ ಹತ್ತು ನಿಮಿಷ ಅಂದ್ರ ಹೌದಾ
ಹತ್ ನಿಮಿಷ ಇಲ್ಲ ಹನ್ನೊಂದು ನಿಮಿಷ ಟಾರ್ಗ ತಗಾರಿಗೆ ಹತ್ತು ನಿಮಿಷ ಅಂದ್ರೆ ಹತ್ ನಿಮಿಷೇ ಮಾಡ್ಬಾರ
ಹೌದಾ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಇದ್ದೀರನಲಾ
ಹಾ
ಹಾ
ಎನ್ ಅಕ್ಕಾ
ಹ ಇಲ್ಲವಾ ಹೇಳ್ಬೇಕು ಮತ್ತ ಒಂದ
ತಂದ್ರು ಹ ಸಾರಿ ಗಂದ್ ಮಾಡಿದೆ
ಮಾಡತೀದಿನಿ ಅವಗ ಫೋನ್ ಹೋಗತ್ತಿಲ್ಲಾ ಆ ನಂಬರ್ ಬಿಟ್ಟು ಬೇರೆ ನಂಬರ್ ಗೆ ಮಾಡ್ ಅದೇ ಮಾ ಮಾಡ್ತಿದ್ರ ಹೋಗ್ತಾ ಇಲ್ಲಾ ಹೋಗ್ತಾ ಇಲ್ಲಾ ಕಾಲ್ ಹೋಗ್ತಿಲ್ಲ ಅವ್ರರಿಗೆ
ಆಯ್ತಾಯ್ತು ಸರಿ
ಸರಿಮ್ಮ ಓಕೆಮ್ಮ ಥಾಂಕ್ ಯು ಬಾಯ್
ಹುಂ ಓಕೆ